ಹಲೋ ಸರ ಕೇಳಿಸ್ತಿದ್ಯಾ.
ಹಾ ಮೇಡಮ್ ಕೇಳಸ್ತಿದೆ.
ಹಾ ಸರ್ ಊಟ ಆಯ್ತಾ ಸರ್.
ಹಾ ಮೇಡಮ್ ಆಯ್ತು ನಿಮ್ದು.
ಹಾ ನಮ್ದು ಊಟ ಆಯ್ತು ಸರ್ ಏನ್ ಊಟ ಮಾಡಿದ್ರಿ.
ಹ್ಮೂ ನಮ್ಮನೆ ಲೀ ಪರೋಟ ಮಾಡಿದ್ವಿ ಮೇಡಮ್. ಮತ್ತೆ ಪರೋಟ, ದಾಲು ಮತ್ತೆ ಇದು ಬದನೆಕಾಯ್ ಬಜ್ಜಿ. ಮತ್ ಮ ನಿಮ್ದು ಮೇಡಮ್ ನಿಮ್ದು.
ಸರ್ ನಮ್ದು ಏನಿಲ್ಲ ಸರ್ ಇವತ್ತು ಸಿಂಪಲ್ ರೈಸ್ ಆಂಡ್ ಸಾಂಬಾರ್ ಅಷ್ಟೆ ಸರ್ ಇವತ್ ತ್ತು ನನಿಗ್ ಬಾಳ ಸುಸ್ತಾಗಿತ್ತು. ಅಲ್ಲಿ ನಮ್ಮ ಆಫೀಸ್ ಇಂದ ಫುಲ್ಲ ಮಳೇಲ್ ನೆಂದ್ಕೊಂಡ್ ಬಂದೆ ಸರ್ ಸೊ ಬಾಳ ಸುಸ್ತಾಗಿತ್ತು ಸರ್ ಅದಕ್ಕೆ ಸುಮ್ನೆ ಸಿಂಪಲ್ಲು ಸರ್ ಹಾ ಏನು ಸರ್ ಈಗ್ ಕೆೇಳಸ್ತಿದೆ ಹೇಳಿ ಸರ್.
ಮೇಡಮ್ ಹೇಳಿ ನೀವು ಸ್ನ್ಯಾಕ್ಸ್ ಸಾಯಂಕಾಲದೊತ್ತು ಏನಾದ್ರು ಮಾಡ್ತೀರಾ.
ನಾವು ಸ್ನ್ಯಾಕ್ಸ್ ಹೂಂ ಸರ್ ಮಾಡ್ತಿವಿ ಈಗ ಮಿರ್ಚಿ, ಮಂಡಕ್ಕಿ, ಬದನಕಾಯಿ ಇದು ಮೆಣ್ಸಿನ್ಕಾಯ್ದು ಬೋಂಡಾ ಮಾಡ್ತಿವಿ ಸರ್.
ಹಾ ಏತ್ ಏನ್ ಯಾವ್ ತರ ಮೇಡಮ್ ಮಾಡೋದದು.
ಈಗ ಮಿತ್ಸರ್ ಇದೊಂದು ಟೆನ್ ಮಿನಿಟ್ಸು ಕುತ್ಕೊಂಡ ಮಾತಾಡಿ ಸರ ಇಷ್ಟ್ ಇಷ್ಟ ಕಾಲು ಹೋಗಿ ಚೆನ್ನಾಗ್ ಬಂದ್ರೆ ಅಟ್ಟು ಯೂಸ್ ಆಗುತ್ತೆ ಸರ್ ಅದಿಕ್ಕೆ. ಯಸರ್
ಇಲ್ಲ ಮೇಡಮ್ ನೆಟ್ವರ್ಕ್ ಶರುದ ಕಟ್ ಕಟ್ ಆಗ್ತಿದೆ ಆ ಮೇಡಂ ಈಗ್ ಕೇಳಸ್ತಿದೆ ಹೇಳಿ ಮೇಡಂ
ತ್ತಿದೀರ್ ಸರ್ ನೀವು.
ಹಾ ಮೇಡಮ್ ಹಾ ಹೇಳ್ರಿ ಮೇಡಮ್.
ಹಾ ಸರ್ ಮತ್ತೆ ಅ ಏನು ಏನ್ ಯಾವ್ ತರ ಊಟ ತಿಂದ್ರಿ ಸರ್ ಇವತ್ತು.
ಹೂಂ ನಾವು ಅದೇ ಮೇಡಮ್ ಹೇಳಿದ್ನಲ್ಲ ಪರೋಟ ಎಣಗಾಯಿ ಇದು ಸಾಂಬಾರು ಮೇಡಮ್.
ಸರ್ ಎಣ್ಗಾಯ್ ಹೆಂಗ್ ಮಾಡ್ತಾರೆ ಸರ್ ನಿಮ್ಗ್ ಅದೆಲ್ಲಾ ಮಾಡಕ್ ಬರುತ್ತಾ.
ಇಲ್ಲ ಮೇಡಮ್ ನಮ್ಮ ಮನೇಲಿ ನಮ್ ತಾಯಿ ಮಾಡ್ತಾರೆ ನಮ್ ತಾಯಿಯವ್ರು.
ಹೌದಾ ಸರ್ ಮತ್ತೆ ಇವತ್ ಹೇಗಿತ್ತು ನಿಮ್ ದಿನ ಏನೇನ್ ಮಾಡಿದ್ರಿ.
ತ್ತ ಏನಿಲ್ಲ ಮೇ‌ ಡಂ ನಾವು ಬೆಳಿಗ್ಗೆ ಎದ್ದು ಅ ಹಾಲಾಕ ಹಾಲು ಹಸಿ ಐದವೆ ಮೇಡಮ್ ಒಂದು ಹತ್ತು.
ಹೂಂ ಸರ್.
ಹಾ ಹಾಲು ಕರ್ದು ಡೈರಿ ಹಾಲುಯ್ದು ಬಂದ್ವಿ ಮೇಡಮ್ ಮತ್ತೆ ಅದು ಸಗಣಿ, ಗಂಜಲ ಬಾಚಿ ಅದನೆೆಲ್ಲ ಕ್ಲೀನ್ ಮಾಡಿ ಮೇಡಮ್ ಹಸಿಗೆ ಸೀಮೆ ಹುಲ್ಲು ಅಂತ ಬರುತ್ತೆ ಹುಲ್ಲು ಅದನ್ನ ಕಟ್ ಮಾಡಿ ಕ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ
ಹಾ ಸರ್.
ಅದನ್ನ ಅದಕ್ ಮೇವಂತ ಹಾಕಿ ಮತ್ತೆ ಬೂಸ ಇಟ್ಟು
ಹೂಂ ಸರ್.
ಹಾ ಮತ್ತೆ ಅವ್ನ ಹಂಗೆ ಅಡಕೆ ಗಿಡ ನಮ್ದ ಅಡಿಕೆ ಗಿಡ ಇದೆ ಮೇಡಮ್ ಜಾಗ ಉಲ್ಲೆಲ್ಲ ಬೆಳೆದಿದೆ. ಹಾ ಆ ಜಾಗದಲ್ಲಿ ಆ ಜಾ ಆ ಜಾಗದಲ್ಲಿ ಹಾ ಮೇಯ ಮೇಯ್ದಾಕ್ ಬಿಡ್ತೀವ್ ಮೇಡಮ್. ಕುರಿಮರಿ ಎಲ್ಲಾ ಇದ್ದಾವೆ ಜತಿಗ್ ಬಿಡ್ತೀವಿ
ಹಾ ಸರ್.
ಮತ್ತೆ ಸ್ವಲ್ಪ ಹೊಲ್ದಲ್ಲಿ ಇಲ್ ಇದು ಸೂರ್ಯಕಾಂತಿ ಇತ್ತು ನೀರ್ ಬಿಡದಿತ್ತು ನೀರ್ ಕಟ್ ಮೇಡಮ್ ಮಡಿಕೆ ಮಡ ಮಡ್ ಮಡಿ ಕಟ್ಟದು.
ಹಾ ಸರ್.
ಮತ್ತೆ ಕ ಮನ್ ಅದ್ರಲ್ಲಿ ಕಾಲಿದ್ವಿ ಅದು ಕಾಯ್ ಕಿತ್ಕೊಡೋದಿತ್ತು ಸ್ವಲ್ಪ.
ಹಾ ಸರ್.
ಹ್ಮ್ ಮತ್ತೆ ಹಾಯ್ ಇಲ್ಲಿ ಟ್ಯಾಕ್ಟರ್ ಒಲಾ ಟ್ಯಾಕ್ಟರ್ ಒಡ್ಯಾಕ್ ಬಂದಿದ್ರ ಮೇಡಮ್ ಬದ್ನೆಗಿಡ ಅಂತ ಪ್ಲಾನ್ ಆ ಕಿದ್ವಿ ಮನೇಲ್ಲಿ.
ಹಾ ಸರ್.
ಆಹ್ ಎಲ್ಲ ಬದ್ನಿ ಗಿಡ ಹಾಕನಂತ ಹೊಲ ಹೊಡ್ಸಕ್ ಬಂದಿದ್ವಿ ಮೇಡಮ್ ಆ ಟ್ಯಾಕ್ಟ್ರಿಗೆ ಜ ಕಳ್ಳೆ ಎಲ್ಲ ಮಚ್ಚಿನಲ್ಲಿ ಕಿತ್ತ ಎಲ್ಲಾ ಒಂದೇ ಕಡೆ ಗೂಡಿಸಿಿ ಬೆಂಕಿ ಇಟ್ವಿ ಮೇಡಮ್.
ಹಾ ಸರ್.
ಆ ಮತ್ತೆ ಆ ಮನೇಲಿ ಊಟ ಮಾಡಿದ್ರು ನಮ್ಮ ತಾಯಿ ಅವ್ರು.
ಹಾ ಸರ್.
ಆ ಊಟ ಮಾಡಿ ತಿರ್ಗಾ ನಮ್ದು ಕೆಲ್ಸ ಅ ಎತ್ತಿದ್ವು ಮೇಡಮ್. ಹೋರಿ ಕರ. ಅದಕ್ಕೆ ದೊಡ್ಡ ದೊಡ್ಡ ಕೆಲ್ಸ ಏನ್ ನಾವೇನ್ ಕೊಡಲ್ಲ ಸದ್ಯಾಗಿ ಆ ಎ ಎತ್ತು ಮೇಡಮ್ ಎತ್ತು.
ಹಾ ಸರಿ ಸರ್ ಅಂದ್ರೆ ಹೊಲ ಉಳ್ತಾವಲ್ಲ ಅವಾ ಸರ್.
ಹಾ ಹ ಅ ಅದು ಮೇಡಮ್ ಅದು ನಾವು ಹ್ಮ್ ದೊಡ್ಡ ದೊಡ್ಡ ಹೊಲಗಳು ಚ ಹೀಗೆ ಕಷ್ಟಕರ ಹೊಲಗಳು ಹೊಡೆಯೋಕ್ಕೆ ನಾವೇನು. ಮಾಡಲ್ಲ ಮೇಡಮ್. ಏನ್ ಮೇಡಮ್ ಅದು ನಿಮ್ಮ ಸೌಂಡ ಅದೆಲ್ಲ.
ಸರ್ ಏನು ಮಾಡಕ್ಕಾಗಲ್ಲ ಅದ ಸ್ವಲ್ಪ ಜಾಸ್ತಿ ಏನ್ ಕೇಳ್ತಿಲ್ಲ ಇವಾಗ ನಿಂತ್ಕಂತು ಸರ್ ಮಾತಾಡಿ ಸರ್.
ಹಾ ಸರಿ ಮೇಡಮ್ ಈ ತರ. ಅದನ್ನಾವು ಒಲ ಹೊಡೆಗೆ ಬಳಸ್ತೀವಿ ಮೆಡಮ್ಮಂಗೆ ಸ್ಯಾಡ್ರ ಹೋದ್ಮೇಲೆ. ಸಾಲು ಸಾಲು ಹೊಡೆದಿತ್ತು ಮೇಡಮ್ ಬದ್ನೆ ಗಿಡ ಆಗಕ್ಕೆ.
ಹೌದ್ ಸರ್.
ಹಾ ಅದನ್ನ ಹಾಕಕ್ಕೆ ನಾವೆಲ್ಲ ಸಾಲು ಹೊಡ್ದು ತಿರ್ಗಾ ಅವನ್ನೆಲ್ಲ ಹಾಕಿ ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು ಮೇಡಮ್.
ಹಾ ಸರ್.
ಮತ್ತೆ ನಮ್ಮ ಮನೇೆಯಲ್ಲಿ ಟೀ ಮಾಡಿದ್ದರು ನಮ್ಮಮ್ಮರು.
ಹಾ ಸಾರ್.
ಆ ಟೀ ಕುಡುದು ಟೀ ಕುಡುದು ಮತ್ತೆ ಆ ಇಂಗೆ ಸ್ವಲ್ಪ ಕೆಲ್ಸ. ಇತ್ತು ಮೇಡಮ್ ಟೌನ್ನಲ್ಲಿ.
ಹ ಸರ್ ಅಂದ್ರೆ ನಿಮ್ದು ಟೌನ್ ಸ್ವಲ್ಪ ದೂರನ ಸಾ ಸರ್ ನಿಮ್ಮನೆಗು ಟೌನಿಗೂ.
ಕಿಲೋಮೀಟರ್ ಮೂ ಮೂರು ಕಲೋಮೀಟ
ಕಟ್ಕಟ್ ಆಗ್ತದೆಸ.
ಹಲೋ ಮೇಡಮ್ ಕಳಸ್ತಿದಯಾ.
ಹ ಈಗ ಕೇಳಿಸ್ತಿದೆ ಹೇಳಿ ಸಾರ್. ಇದೇ ಜಾಗದಲ್ಲಿ ಇರಿ ಸರ್ ಇನ್ನೊಂದ್ ಐದೇ ಜಾಗದಾಗರಿ ಹಾ ಸರ್ ಕೇಳಿಸ್ತಿದೆ ಇನ್ನೊಂದ್ ಐ ಹಾ ಹೇಳಿ ಸರ್.
ಹಾ ಸರಿ ಮೇಡಮ್ ಈ ಈ ತರ ಕೆಲ್ಸ ಮಾಡಿ ಮೇಡಮ್ ನೈಟ್ ನಮ್ಮಮ್ಮರು ಊಟ ಮಾಡಿದ್ರು.
ಹ ಸರ್.
ಹಾ ಊಟ ಮಾಡಿ ನಿಮ್ಮ ಹತ್ರ ಮಾತಾಡ್ತಿದ್ದೇನಿ ಮೇಡಮ್.
ಸರ್ ಇವಾಗ ಅಡ್ಗೆ ಎಲ್ಲ ನೀವು ಗ್ಯಾಸಿನ ಮಲೆ ಮಾಡ್ತೀರಾ ಇಲ್ಲ ಹೊಲೆ ಮಲೆ ಮಾಡ್ತೀರಾ ಸರ್.
ಹ್ಮ್ ನಮ್ ಕಡೆ ಒಲೆ ಮೇಲೆ ಬಾಳ ಮೇಡಮ್ ಅನ್ನ ಸಣ್ಣ ದ ದೊಡ್ಡ ದೊಡ್ಡ್ದಲ್ಲ ಒಲೆ ಮೇಲೆ ಮಾಡ್ತೀವಿ ಮೇಡಮ್.
ಹಾ ಸರ್ ಮತ್ತೆ.
ಸಣ್ಣ ಪುಟ್ಟದ್ದೆಲ್ಲಾ ಇಲ್ಲೇ ಗ್ಯಾ ಗ್ಯಾಸನ್ ಮೇಲೆ ಮಾಡ್ತೀವಿ ಮೇಡಮ್ ಮನೆ ಮನೆ ಒಳಗೆ.
ಇವಾಗ ಆ ಏನೇನೊ.
ಮಾಡದ್ ನಾವು ಮನಯಲ್ಲೆ ನಾವು ಮನಯಲ್ಲಿ ಕಾಯಲ್ಲೇ ಎಣ್ಣೆ ಮಾಡ್ತವಿ. ಮೇಡಂ ಅವ್ರೆ.
ಹೌ ಹೌದು ಸರ್ ಯಾವತರ ಮಾಡ ಅದೇ ಯಾವತರ.
ಅವು ಅದನ್ನ. ಅದು ಕಾಯಿ ಕಿತ್ತು ಮೇಡಮ ಕಾಯಿ ಸುಲಿತೀವಿ.
ಹಾ ಸರ್ ಕೇಳಿಸತ್ತಿಲ್ಲ ಸರ್.
ಹಲೋ ಹಾ ತುರ್ದು. ಕಾಯ್.
ಹಾ ಹೇಳಿ ಸಾರ್.
ತೆಗೀತಿ ಮೇಡಮ್. ಹಾ ಮೇಡಮ್.
ಹಾ ಮೇಡಮ್ ಕೇಳ ದಿಯಾ. ಅದು ಮೇಡಮ್ ಯ ಮೇಡಮ್ ತರಾ ನಾವು. ತಗ್ದದು ಅದರಲ್ಲಿ. ಲಿ ಸ್ರಿಯ ಪ್ರಾಬ್ಲಂ